ಹಲೋ ಹಲ ಹ ಏನ್ ಮಾಡ್ತಿದೀರಾ.
ಏನ್ ಕುತ್ಕೊಂಡಿದ್ದೀ ನೀವು.
ನಾವು ಕತ್ಕೊಂಡಿದ್ವಿ.
ಟೀ ಆಯ್ತು ನಿಮ್ದು.
ನಮ್ದೂ ಆಯ್ತು ಮನೇಲಿ ಮಕ್ಕಳೆಲ್ಲಾ ಹೇಗಿದ್ದಾರೆ.
ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲೆ ಎಲ್ಲರು ಚೆನ್ನಾಗಿದ್ದಾರಾ.
ಹಾ ನಮ್ಮನೆಯಲ್ಲಿ ಎಲ್ಲಾರು ಚೆನ್ನಾಗಿದ್ದಾರೆ.
ಮತ್ತೆ ನಿಮ್ ಕಡೆ ಮಳೆ ಹೇಗಿದೆ.
ಮಳೆ ಇದೆ ನೋಡಿ ಮಳೆ ಹಾಗೆ ಬರ್ತಾ ಇದೆ. ಮಧ್ಯಾಹ್ನದಿಂದ ಹ ಅಲ್ಲಿ ವೇದರ್ ಎಲ್ಲಾ ಹೇಗಿದೆ.
ಇಲ್ಲೂ ಮಳೆ ಇದೆ ಸ್ವಲ್ಪ. ಜಾಸ್ತಿ ಬರ್ತಿಲ್ಲ ಸ್ವಲ್ಪ ಸ್ವಲ್ಪ ಅವಾಗವಾಗ ಬರುತ್ತೆ.
ಹೌದಾ
ಹ್ಮ್
ಮನೇಲಿ ಫ್ಯಾಮಿಲಿ ಎಲ್ಲಾ ಚೆನ್ನಾಗಿದಾರ.
ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ ಮನೇಲಿ ಚೆನ್ನಾಗಿದ್ದಾರಾ.
ಮನೆಯಲ್ಲಿ ಚೆನ್ನಾಗಿದ್ದಾರೆ ನೋಡಿ. ಮಳೆ ಮತ್ತೆ ಬೆಳೆ ಎಲ್ಲಾ ಚೆನ್ನಾಗಿದಿಯಾ.
ಓ ಇವಾಗ್ ಬೆಳೆ ಬಿತ್ತಿದಾರೆ ನಿಮ್ಮೂರ್ ಕಡೆ
ಇಲ್ಲಿ ಮಳೆ ಇವಾಗ ಬರ್ತಾ ಇದೆ ಅಲ್ವಾ ಇನ್ನ ಏನೂ ವ್ಯವಸಾಯ ಮಾಡಿಲ್ಲ. ಇಷ್ಟು ದಿನ ಮಳೆ ಇರಲಿಲ್ಲ ಅಲ್ವಾ
ಹಾ
ಇವಾಗ ಮಳೆ ಬರ್ತಾ ಇದೆ.
ಓ ಹೌದಾ
ಹ
ನಮ್ ಕಡೆ ಇವಾಗ ಮಳೆ ಬರ್ತಿದೆ ಇನ್ ಮೇಲೆ ಎಲ್ರರು ಇದು ಬಿತ್ತಿದಿದ್ದಾರೆ.
ಹ್ಮ್ ಮಳೆ ಚೆನ್ನಾಗಾದ್ರೆ ಅಲ್ವಾ ಮತ್ತೆ ಬೆಳೆ ಆಗೋದು.
ಹ್ಮ್ ಹೌದ್
ಊಟ ಆಯ್ತಾ.
ಊಟ ಇನ್ನೂ ಇಲ್ಲ ಇನ್ ಮೇಲ್ ಮಾಡ್ಬೇಕು ನಿಮ್ದು.
ನಮ್ದೂ ಇನ್ನೂ ಇಲ್ಲ ಮಾಡಬೇಕು ಅಡುಗೆ ಮಾಡಿದ್ರ.
ಅಡ್ಗೆ ಇನ್ನು ಮಾಡ್ಬೇಕು ನಿಮ್ದು.
ಅಡುಗೆ ಇನ್ನು ಮಾಡಿಲ್ಲ ನಾನು.
ಹೌದಾ
ಹ್ಮ್
ಮತ್ತೆ ಊಟ ಇನ್ನೂ ಲೇಟಾ ನಿಮ್ದು.
ಊಟ ಇನ್ನೂ ಲೇಟು ಅದಕ್ಕೆ ಮಾಡ್ಬೇಕು.
ಮತ್ತೆ ಏನ್ ಸ್ಪೆಷಲ್ ನಿಮ್ ಕಡೆ.
ನಮ್ ಕಡೆ ಇನ್ನೂ ಅಡಿಗೆ ಮಾಡಿಲ್ಲ ಚಪಾತಿ ಮಾಡ್ಬೇಕು ಚಪಾತಿ ಪಲ್ಯ ರೈಸು ಸಾಂಬಾರು. ಇನ್ನೂ ಅಡಿಗೆ ಮಾಡಿದ್ ಮೇಲೆ ಹತ್ತು ಗಂಟೆಗೆ ಊಟ ಮಾಡಬೇಕು ನಿಮ್ಮದು.
ನನ್ನದು ಅಷ್ಟೇ ಆಗುತ್ತೆ ನನ್ನದು ಹತ್ ಗಂಟೆ ಮೇಲೆ. ನಮ್ದು ಇಲ್ಲ ಕೆಲಸ ಮುಗಿಸಿ ಎಲ್ಲಾ ಊಟ ಗಿಟ ಮಾಡೋದ್ ಇನ್ನ ಲೇಟು
ಹ ಮಳೆ ಬರ್ತಾ ಇದಿಯಾ ಅಲ್ಲಿ
ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಿಮ್ ಕಡೆ ಮಳೆ.
ಇಲ್ಲಿ ಮಳೆ ಹಾಗೆ ಜಿಟಿ ಜಿಟಿ ಇದೆ ಸ್ವಲ್ಪ.
ಹೌದಾ ಏನ್ ಬೆಳಿತೀರಾ ನಿಮ್ ಕಡೆ.
ನಮ್ಮ ಕಡೆ ಎಲ್ಲ ಕಬ್ಬು ಹಾಕ್ತಿವಿ.
ಮತ್ತೆ
ಕಬ್ಬಿಯ ನೀರಾವರಿ ಅಲ್ವಾ ಅದಕ್ಕೆೆ ತೋಟ ಇದೆ.
ಮತ್ತೆ ನಿಮ್ದು ಹೊಲ ಇದೇನಾ.
ಹಾ ಇದೆ ನಿಮ್ದು ಹೊಲ. ಹಲೋ ಕೇಳಿಸ್ತಿದೆನಾ.
ಹಾ ಕೇಳಿಸ್ತಿದೆ ನಿಮಗ್ ಕೇಳ್ಸಿದ್ದೇನಾ.
ಹಾ ಕೇಳಿಸ್ತಿದೆ ಈವಾಗ
ಹೂ ಮತ್ತೆ
ಮಳೆ ಸ್ಟಾಪ್ ಆಗಿದೆ ಅಲ್ಲಿ.
ಹಾ ಮಳೆ ಸ್ಟಾಪ್ ನಿಮ್ ಕಡೆ.
ಇಲ್ಲಿ ಬರ್ತಾ ಇದೆ ಹಾಗೆ. ಮಧ್ಯಾಹ್ನಿಂದ ಮಳೆ ಎರಡು ಗಂಟೆಯಿಂದ ಮಳೆ ಇದೆ ಇನ್ನ ಕಡಿಮೆ ಆಗಿಲ್ಲ.
ಹ ಹೌದಾ.
ಹ್ಮ್
ಮತ್ತೆ.
ಮತ್ತೆ ಹೇಳೇಬೇಕು ನೋಡಿ ಅದೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ.
ಹೂ
ಅಡುಗೆ ಮಾಡಿದ್ರಾ.
ಅಲ್ಲಿ ಏನ್ ಮೇಲ್ ಮಾಡ್ಬೇಕು ನೋಡಿವಾಗ.
ಮನೇಲಿ ಮತ್ತೆ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ.
ಅವರು ಆಟ ನೀನು. ಆಟ ಆಡ್ತಿದಾರೆ ನಿಮ್ಮ ಮಕ್ಕಳು ಹಲೋ.
ಅವರು ಆಟ ಆಡ್ತಿದ್ದಾರೆ ನೋಡಿ. ಹಲೋ ಕೇಳ್ತಿದ್ದೇನಾ.
ಹಾ ಕೇಳಿಸ್ತಿದೆ ಹಲೋ ಕೇಳಿಸಸ್ತಿದೆ ನಿಮಗೆ.
ಹಾ ಕೇಳಿಸ್ತಿದೆ.
ಹೂ
ಇವಾಗ ಕೇಳಿಸ್ತಿದೆನಾ.
ಆ ಇವಾಗ ಕರೆಕ್ಟ್ ಆಗಿ ಕೇಳಿಸ್ತಿದೆ ನೋಡಿ.
ಹಾ ಹಾ ಹೇಳಿ.
ನೆಟ್ವರ್ಕು ನೆಟ್ವರ್ಕ್ ಸರಿಯಾಗಿ ಬರ್ತಿಲ್ಲಾ ಅನ್ಸುತ್ತೆ ಇಲ್ಲಿ ಅದಕ್ಕೆ ಸರಿಯಾ
ವಾಯ್ಸ್ ಬ್ರೇಕ್ ಆಗ್ತಿದ್ಯಾ. ಹಲೋ ಕ್ಲಿಯರ್ ಇದ್ಯಾ.
ಹಾ
ಹಾ ಓಕೆ.
ಮತ್ತೆ.
ಮತ್ತೆ ಊಟ ಮಾಡಿದ್ರಾ.
ಊಟ ಇವಾಗ ಮಾಡ್ಬೇಕು ನೋಡಿ ಇವಾಗ ಅಡಗಿ ಮಾಡಬಿಟ್ಟು. ಊಟ ಮಾಡ್ಬೇಕು.
ಹೂ ಮತ್ತೆ ಹಸ್ಬೆಂಡ್ ಎಲ್ಲ ಚೆನ್ನಾಗಿದ್ದಾರಾ.
ಹಾ ಅವ್ರು ಚೆನ್ನಾಗಿದ್ದಾರೆ ಅಲ್ಲಿ ಚೆನ್ನಾಗಿದ್ದಾರ ನಿಮ್ ಮನೇಲಿರರು ನಿಮ್ ಹಸ್ಬೆಂಡ್ ಅವ್ರಗ ಚೆನ್ನಾಗಿದ್ದಾರಾ
ಹಾ ಎಲ್ರೂ ಆರಾಮಾಗಿದ್ದಾರೆ
ಹ್ಮ್ ಮತ್ತೆ ಏನ್ ವರ್ಕ್
ಅಡುಗೆ ವರ್ಕು ಅವರು ಸೊಸೈಟಿದ ವರ್ಕ್ ಮಾಡ್ತಾರೆ.
ಓ ಹೌದಾ
ಹ್ಞೂ ಸೊಸೈಟಿಲಿ ಸೆಕ್ಯೂರ್ಟರಿ ಇದಾರೆ. ನಿಮ್ಮ ಹಸ್ಬೆಂಡ್
ಅವರುೂ ವರ್ಕ್ ಮಾಡ್ತಾರೆ. ಹಲೋ ಸರಿಯಕ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸತ್ರಿ
ಇವಾಗ ವಾಯ್ಸ್ ಬ್ರೇಕ ಆಗ್ತಿದಿಯಾ ಹಲೋ ಹಾಂ ಅವರು ಏನು ಮಾಡ್ತಾರೆ ನಿಮ್ಮ ಹಸ್ಬೆಂಡ್
ಅವರು ಬೇಕರಿ ಒಳಗೆ ವರ್ಕ್ ಮಾಡ್ತಾರೆ.
ಹಾಂ ಹಾ ಮ್ಯಾನೇಜರ್ ಇದ್ದಾರಾ
ಹ್ಮ್ ಅವ್ರಮ್ಮ ಮಾಸ್ಟ್ ಚರಿದ್ದಾರೆ ಬೇಕರಿ ಒಳಗೆ
ಒಳ್ಳೇದಯ್ತು ಬಿಡಿ
ಹ್ಮ್
ಮಳೆ ಮತ್ತೆ ಬರ್ತಾ ಇದ್ಯಾ
ಇವಾಗ ನೈಟ್ ಬರ್ಬಹದು ಇಲ್ಲಿ ಆಲ್ಮೋಸ್ಟ್ ನೈಟ್ ಜಾಸ್ತಿ ಇದೆ ಅಲ್ಲೇ.
ಹಾ ಇಲ್ಲಿ ಡೇ ನೈಟು ಇರುತ್ತೆ ಕಡಿಮೆ ಸ್ವಲ್ಪ
ಜಾಸ್ತಿ ನಮ್ ಕಡೆ ನೈಟ್ ಜಾಸ್ತಿ ಬರುತ್ತೆ ಮಳೆ ಹ್ಮ್ ಹ್ಮ್
ಇಲ್ಲಿ ಹಾಗೆ ಬರ್ತ ಇದೆ ಇವಾಗನು ಮಧ್ಯಾಹ್ನಿಂದ ಸ್ಟಾರ್ಟ್ ಇದೆ ಕಡಿಮೆ ಆಗಿಲ್ಲ.
ಹ್ಮ ನಮ್ದು ಎರಡ್ ಗಂಟೆ ಮೂರ್ ಗಂಟೆ ನೈಟ್ ಸ್ಟಾರ್ಟ್ ಆಗಿ ಬೆಳಿಗ್ಗೆ ನಿಲ್ಲುತ್ತೆ
ಮಾರ್ನಿಂಗ್ ವರೆಗೂ ಬರತ್ತಾ.
ಹಾ ಮಾರ್ನಿಂಗ್ ಬರ್
ಹ್ಮ್ ಇಲ್ಲಿ ಮಳೆ ಹಾಗೆ ಯಾಕೆ ಇರಲಿಲ್ಲ ಇದು ಟೂ ಡೇಸ್ ಆಯಿತು ಮಳೆ ಬರ್ತಾ ಇದೆ.
ಹ್ಮ್ ಇಲ್ಲಿ ಟೂ ತ್ರೀ ಡೇಸ್ ಆಯ್ತು ಈವಾಗ್ ಮಳೆ ಬರ್ತಾ ಇತ್
ಹ್ಮ್ ಹ್ಮ್
ಹ್ಮ್
ಇಲ್ಲಿ ಕಂಟಿನ್ಯೂ ಇದೆ ಮಳೆ.
ಹಲೋ
ಹಾಂ ಕೆಳಸತಿದಿಯ
ಹಾ ಹೇಳಿ ಇಲ್ಲ ಇಲ್ಲ ಕರೆಕ್ಟ್ಗ ಬರ್ತಿದೆ ಹೇಳಿ.
ಬರ್ತಾ ಇದೆಯಾ.
ಹ್ಮ್
ಮತ್ತೆ ಏನು ಸಮಾಚಾರ
ಮತ್ತೆ ನೀವೆ ಹೇಳ್ಬೇಕ ನೋಡ್
ಊಟ ಇನ್ನ ಲೇಟಾ ನಿಮ್ದು
ಊಟ ಇವ್ ಇನ್ನು ಲೇಟ್ ಇನ್ನು ಲೇಟಾಗಿ ಮಾಡ್ತೀವಿ ನೀವು ಬೇಗ ಮಾಡ್ತೀರಾ.
ಇಲ್ಲ ನಮ್ದು ಅಡುಗೆೆ ಮಾಡ್ಬೇಕಲ್ಲ ಇನ್ನು ಅಡಗೆ ಮಾಡಿ
ಹ್ಮ್
ಅಡುಗೆ ಮುಗಿದ್ಮೇಲೆ ಊಟ ಮಾಡಬೇಕು.
ನಿಮ್ಮ್ ಮನೇಲಿ ಎಷ್ಟು ಜನ ಇದ್ದೀರಾ
ನಾವು ಒಂದು ಸೆವೆನ್ ಏಟ್ ಜನ ಇದ್ದೀವಿ ನೀವು.
ನಾವು ಫೈ ಫೈವ್ ಜನ ಇದ್ದೀವಿ.
ಹ್ಮ್ ಹ್ಮ್ ಫೈವ್ ಮೆಂಬರ್ಸ್ ಇದೀರಾ.
ಹಾ ಫೈವ್ ಮೆಂಬರ್ಸ್ ಇದ್ದೀವಿ.
ಮ್ಮ್
ಹ್ಮ್
ಓಕೆ ಎಲ್ಲರೂ ಚೆನ್ನಾಗಿದ್ದಾರಾ.
ಹಾ ಎಲ್ಲಾರು ಚೆನ್ನಾಗಿದಾರ್ ನೋಡು ಅಲ್ಲಿ ಎಲ್ರೂ ಚೆನ್ನಾಗಿದಾರ.
ಹಾ ಎಲ್ಲರೂ ಆರಾಮಾಗಿ ಇದ್ದಾರೆ.
ಹೊ ಹೊ
ಮತ್ತೆ ಏನಾದ್ರು ಬೇರೆ ಜಾಬ್ ಮಾಡ್ತೀರಾ.
ಜಾಬು ನೋಡ್ತಿದ್ದೀವಿ ನೀವೇನ್ ಮಾಡ್ತಿದ್ದೀರಾ.
ನಾವು ಜಾಬ್ ಹುಡುಕ್ತಾಯ್ದೀವಿ ಇದೇ ಕಾರ್ಯ ಆ್ಯಪ್ನಲ್ಲಿ
ಹ ನಂಗೂ ಈ ತರ ಯಾವ್ದೋ ಒಳ್ಳೆ ಜಾಬ್ ಸಿಕ್ಕ್ರೆ ನಂಗು
ಹಾ ಹೇಳ್ತೀನಿ ಹಾ ಸರಿ ಹೇಳ್ತೀನಿ ಇದೇ ಇದೆ ಇದ್ರ ಬಗ್ಗ್ ಗೆ ಹೇಳ್ತೀನಿ ಕಾರ್ಯ ಆಪ್ ಬಗ್ಗೆ.
ಹ್ಮ್ ಹೇಳಿ ಇನ್ನೊಂದ್ಸರಿ ಹ್ ಮತ್ತೆ
ಮತ್ತೆ ಅಜ್ಜಿ ಚೆನ್ನಾಗಿದ್ದಾರಾ.
ಓಹೊ ಇಲ್ಲಿ ಎಲ್ರೂ ಚೆನ್ನಾಗಿದಾರ ನಿಮ್ಮ ಮನೆಯಲ್ಲಿ ಎಲ್ರೂ ಚೆನ್ನಾಗಿದಾರಾ.
ಹ್ಮ ಅವರು ಆರಾಮಾಗಿದ್ದಾರೆ.
ಮತ್ತೆ ಇವಾಗ ಅಡುಗೆ ಮಾಡಬೇಕ ನೀವು.
ಹಾ ಮಾಡಬೇಕು ಅಡುಗೆೆ ಮಾಡಿ ಆಮೇಲೆ ಊಟ ಮಾಡಬೇಕು.
ಮಳೆ ಒಂದು ಬರ್ತಾ ಇದೆ ಕರೆಂಟ್ ಬೇರೆ ಹೋಗಿದೆ.
ಓ ಹೌದಾ ನಮ್ ಕಡೆ ಮಳೆ ಇಲ್ಲ ಇಮೇಲ್ ಬರತ್ತೆ ಗಾಯ್ತು. ನೈಟ್ ಬಾ ರ
ಹಾ ಇಲ್ಲಿ ಕರೆಂಟು ಹೋಗಿದೆ ಮಳೆನೂ ಇಲ್ಲ.
ಹ್ಮ್
ಆವಾಗ ಮಧ್ಯಾಹ್ನದಿಂದ ಬಂತಲ್ಲ ಸೋ ಕರೆಂಟ್ ತೆೆಗೆದ್ಬಿಟ್ಟಿದ್ದಾರೆ.
ಹ ಹೌದಾ
ಹ್ಮ್ ಅದಕ್ಕೆ ಕರೆಂಟ್ ಬಂದ ಮೇಲೆ ಅಡುಗೆ ಮಾಡ್ಬೇಕು.
ಮಾಡಿ ಮಾಡಿ ನಾವ್ ಇವಾಗ ಹೋಗ್ ಮಾಡ್ಬೇಕು.
ಹ್ಮ್
ಮಳೆ ಕಡಿಮೆ ಆಗಿದೆಯಾ ಅಲ್ಲಿ.
ಹ್ಮ್ ಕಡಿಮೆ ಆಗಿದ್ದ್
ಎಲ್ಲಾ ಚಳಿ ಇದ್ದೀಯಾ ಮಳೆ ಬಂದು.
ಚಿಕ್ಕಾಪಟ್ಟೆ ನಿಮ್ ಕಡೆ.
ನಮ್ಮ ಕಡೆ ಸ್ವಲ್ಪ ಅಷ್ಟೇ ಚಳ ಇದೆ ಅಂದರೆ ಜೋರಾಗಿಲ್ಲ ಮಳೆ.
ಓ ಹ ನಮ್ ಕಡೆ ನೈಟ್ ಎಲ್ಲ ಇರತ್ತಲ್ಲ ಸ್ವಲ್ಪ ಚಳಿ ಜಾಸ್ತಿ.
ಎಲ್ಲ ಕರೆಂಟ್ ಹೋಗುತ್ತೆ ಅಷ್ಟು.
ಹ ಹೌದಾ.
ಹ್ಮ್
ಹಲೋ ಹಲೋ
ಹಲೋ ಹ್ಮ್.. ಹೇಳಿ ಕೇಳ್ತಿದ್ದೇನಾ.
ಹಾ ಕೇಳಿಸ್ತಿದೆ.
ಹಾ ಹೇಳಿ.
ಹಾಂ ಓಕೆ. ಸರಿ ಬಾಯ್
ಸರಿ ಬಾಯ್.
ಹಲೋ ಹಾಂ ಬಾಯ್.
ಹಲೋ ಹಲೋ